ಹಲೋ
ಹಲೋ
ಹಲೋ ಕೇಳಿಸ್ತಾ ಇದೆಯಾ
ಹಾ ಕೇಳಸ್ತಾ ಇದ್ದಪ್ಪ ನೀನ್ ಇಗೆ
ನನ್ಗೂ ಕೇಳಸ್ತಾ ಇದೆ ಎಲ್ಲಿಂದ ಮಾತಾಡ ಮಾತನಾಡುತ್ತಿದ್ದೀರು ನೀವು
ಹೇಳಿದಯಪ್ಪ ನಾನಪ್ಪಾ ನಿನ್ ಸ್ಕೂಲ್ ಫ್ರೆಂಡ್ ಮರ್ತ್ಬಿಟ್ಟಿಯಾ
ಯಾರ ಫೋನ ಸಿಗ್ತಲ್ಲ ಅಲ್ವಾ
ಬೆಂ್ಗಳೂರಿಂದಪ್ಪಾ ನಾನು ನೀನು ಮೂರುವರ್ಜಿಗೆ ಓದಿದ್ದೀವಲ್ಲಾ
ಹಾ ಹಾ ಓದಿದ್ದೆ ಬಿಡು ನಾ ಇ ಆದ್ರೆ ಓ ಹೋ ಹೋ ಹೋ ಹೋ ನೀನಾ
ಏನಪ್ಪ ಮಾರ್ ಬಿಟ್ಟಿದ್ಯಾ ಮಾರ್ತಾ ಬಿಟ್ಟಿದ್ಯಾ ಏನು ನೀನ
ಹಂಗೇನಿಲ್ಲಪ್ಪಾ ಒಂದ್ ಸ್ವಲ್ಪ ಹಗೆ ಒ್ ಸ್ವಲ್ಪ ಕಷ್ಟ ಕಾಲದಲ್ಲಿ ನಡದಿರ್ದೀನಿ ಹಂಗಾಕ ಒಂದ್ ಸ್ವಲ್ಪ ನೆನಪೇನು ಹಾರಿಲ್ಲ ಆ ನೆನಪೇನು ಹಾರಿಲ್ಲ ಬಟ್ ಒ ಸ್ವಲ್ಪ ಅಷ್ಟೇ ಹೆಚ್ಚಿಗೆ ಮಾತನಾ ಬಾಳ ದಿನ ಐ್ತಲಾ ಮಾತನಾ ಮಾತನಾಡ್ಲಾರ್ದದು
ಹೌದಾ
ಅದಕ ಒಂದ್ ಸ್ವಲ್ಪ ಎಲ್ಲಾ ಈಗ ನೋಡಿ ಡೈಲಿ ಮಾತನಾಡ್ತಿದ್ದೇವಂದ್ರ ರೀಲ್ಸ್ ಸೇವ್ಸ್ ಮಾಡ್ತಿದ್ದೇವು ಅಂದ್ರ ಏನಾರ ಏನಾರ ಓದೋರದ ಬಗ್ಗೆ ಜೀವನದ ಬಗ್ಗೆ ಯಾಗ ಾಗ ಮೀಟಪ್ಪ ಇಲ್ಲಿ ಏನಂದ್ರೆ ಸಿಕ್ತಿದ್ದೇವ ಅಂದ್ರ ನಡತಿತ್ತು ಬಟ್ ಈಗ ಎಲ್ಲಾ ನೀನು ಈಗ ಆ ಕಡೆ ಮುಂಬೈಲ್ಲಿ ಓದಕತಿದೆ ನಾನು ಈ ಕಡೆ ಇನ್ನ ಇಲ್ಲೇ ಬೆಂಗಳೂರಲ್ಲಿಓದಾಕತ್ತೀಿನಿ ಎಲ್ಲಾ ನೀವು ಎಲ್ಲಾ ಸಿಟಿ ಚೇಂಜ್ ಮಾಡ್ಕೊಂಡು ಮುಂದ ನಿಮ್ ಜೀವನ ಮಾಡ ಕ್ಷಣೆ ಮಾಡತಾ ಹೋಗ್ತಿದ್ದೀರಿ ನಾ ಒ್ ಸ್ವಲ್ಪ ಇಲ್ಲೇ ಒಂದ್ ಸ್ವಲ್ಪ ಬ್ಯಾಡ್ ಕೋರ್ಸ್ ಮಾಡ್ಕೊಂಡ ಇಲ್ಲೇ ಒಂದ್ ಸ್ವಲ್ಪ ಟೈಮ್ ವ್ಯರ್ಥ ಆಗಲ ಇತದ ನಂದು ಹಂಗ ಕೆರೆ ಒ ಸ್ವಲ್ಪ ಈಗ ಏನಾರ ಒಂದು ಮಾಡ್ಬೇಕಪ್ಪಾ ಅಂದ್ಕರೆ ಅನ್ಕೊಂಡೆ ನಾನ ಇಷ್ಟೇ
ಏನಾದ್ರರು ಮಾಡ್ತಯಪ್ಪ ನೀನು ಮೊದ್ಲೆ ಹುಷಾರಿದ್ದೆ
ಹುಷಾರಿದ್ರೆ ಏನು ಫೈದ ಇಲ್ಲ ಗುರು ಎಲ್ಲಾ ನೀವು ಸುಮ್ನೆ ನಿಮ್ಮ ನಿಮ್ ಜೀವನ ನೀ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬಿಟ್ರಿ ನಾನು ಸುಮ್ನೆ ಓದಿ ಓದಿ ಓದಿ ಓದಿ ಓದಿ ನಾನು ಎಂಜಾಯ್ಮೆಂಟ್ನು ಮಾಡ್ಲಿಲ್ಲ ಈಗ ಏನು ನನ್ಗೆ ಪ್ರತಿಫಲನೂ ಸಿಗ್ತಾ ಇಲ್ಲ ಅದ್ಕ ಜೀವ್ನ ಅನ್ನೋದೇ ಬ್ರಾಸ್ರ ಆಗಬಿಟ್ಟಿದೇಗುರು
ಅಷ್ಟು ಬೇಸರ ಆಗಿದ್ಯಾ
ಏನ್ ಮಾಡ್ತಿಯ ಗುರು ಈಗ ನೋಡಿ ನಿಮ್ ಮುಂದೆ ನೀ ನೀವೇ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಿದ್ರಿ ಬಟ್ ಬಟ್ ನಾನು ಎಲ್ಲಾ ನಾನು ಓದು ಓದು ಓದು ಓದು ಮ ಓದು ಓದದೆೇ ಮಾಡುತ್ತಿದ್ದೆ ಓದದ್ ಬಿಟ್ಟು ನನ್ ಕೆಲ್ಸನ ಏನು ಇದಿದೆಲ್ಲ ಬಟ್ ನೀವೆಲ್ಲಾ ಎಲ್ಲಾ ಓದ್ಕೊಂತ ಮಾಡ್ಕೊಂತ ಆಟ ಆಡ್ಕೊಂತ ಚೀಲ್ ಮಾಡ್ಕೊತಿದ್ರಿ ನಾನೀಗ ಈಗ ಎಲ್ಲಾ ಬಿಟ್ಕರೆ ಬರ ಜಾಬ್ ಮಾಡಾಕತ್ತೀಿನಿ ಜಾಬ್ನು ಸರಿಯಾಗಿ ಸ್ಯಾಲ್ರಿ ಕೊಡ
ಮೊನ್ನೆ ಊರ್ಗೆ ಮೊರಂಮಕೋಯ್ದೆ
ಹಾ ಹಾ ಹಾ
ಮೋರಮ ಚೆನ್ನಾಗ ಆಯ್ತಪ್ಪಾ ನಮ್ಮ್ೋರಲ್ಲಿ ನೀವ್ ಹೋಗಿದ್ಯಾ ಇಲ್ವಾ
ಮೊರಂ್ ಚೆನ್ನಾಗಿತ್ತ ಇಲ್ಲ ನಾನು ಹೋಗೋದಿಲ್ಲ ನಾವ ಆದರ ಬಗ್ಗೆ ಸೆಲೆಬ್ರೇಟ್ ಮಾಡೋದಿಲ್ಲ
ಎದಕ್ಕೆ
ಅದಕಂದ್ರೆ ಅದ್ರ ಬಗ್ಗೆ ಒಂದು ದೊಡ್ಡ ಇಷ್ಟ್ಟ್ರಿ ಐತೆ ಗುರು ಯಾಕಂದ್ರೆ ಅದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಆಹ ನಮ್ಮ ನಮ್ಮ ಏನಂತಾರೆ ಈಗ ನಮ ತಂದೆ ಅಥವಾ ನಮ್ ತಾಯಿ ನಮ್ ಅಣ್ಣ ನಮ್ ತಮ್ಮ ಶವವನ್ನು ಹತ್ತಕೊಂಡ ಕೇರೆ ಅದ್ರ ಅದ್ರ ಮುಂದೆ ಹಲಿಗೆ ಹಾಕ ಕೊಂಡಕ ಕುಣಿಯೋದ ಅಂದಂಗ ಅನಿಸುತ್ತದೆ ಅದು ಈಗ ನೋಡಿ ಆಹ ನಮ ಯಾರಾದ್ರು ನಮ್ ಫ್ಯಾಮಿಲಿಯಲ್ಲಿ ತೀರ್ಕೊಂಡ್ರೆ ಹಲಗೆ ಗಿಲ್ಗೆ ತಂದು ಈಗ ತಂದೆನೇ ಆಗಲಿ ತಮ್ಮನೇ ಆಲಿ ಅಣ್ಣ ಅಣ್ಣನೇ ಆಲಿ ಯಾರಾದ್ರೂ ನಮ್ ಫ್ಯಾಮ್ಲಿಯಲ್ಲಿ ಸತ್ರೆ ನಾವೀಗ ಹಲ್ಲಿಗೆ ಡಿಜೆ ಎಲ್ಲ ತಂತೀರ ನಾವು ಕುಣಿತೇವಾ ಏನ್ ಹೇಳಿ
ನಾವು ಕುಣಿಯಲ್ಲಪ್ಪಾ ಬೇಜಾರಿಂದ ಇರ್ತವ ಆ ದಿನ
ಹಾ ಫುಲ್ ಈಗ ಕಳ್ಕೊಂಡಿರ್ತೇವಲ್ಲ ನಾವು ಹಂಗೆ ಅದು ಮೋರಾಂಮ ಹೆಂಗ ಐತೆ ಒಂದ ಟೈಮ್ ಅಲ್ಲಿ ಕರ್ಬಲ ಅನ್ನೋದು ಒಂದು ಮೈದಾನದಲ್ಲಿ ಒಬ್ಬನ ಜೊತೆಗೆ ಅವನು ಈಗ ನಮ್ಮ ಒಂದ ಸ್ವಲ್ಪ ಇಸ್ಲಾಂ ಧರ್ಮವನ್ನು ನಾಶ ಮಾಡಕತ್ತ ಬರುತ್ತಿದ್ದ ಅವ್ನು ಈಗ ಅವರಿರೋದು ಸಾವಿರಾರು ಮಂದಿ ಇವ್ರು ಸ್ವಲ್ಪ ಕೆಲವ ಕೆಲವಷ್ಟು ಮಂದಿ ಇದ್ದಾರೆ ಇವರು ಬಟ್ ಇವ ಇವರು ಅಲ್ಲಿ ಇವ್ರ ಮುಂದೆ ಎಷ್ಟು ಅನಮ ಹದರತ್ ಅಲ್ಲಿ ಹಜರತ್ ಅಲಿ ಅವ್ರು ಈಗ ಅವ್ರು ಒಬ್ರೇ ಅವ್ರು ಬರಿ ಹಜ ಹಜರತ್ ಅಲ್ಲಿ ಒಬ್ರ ಒಬ್ರೇ ಅದು ಯುದ್ಧ ಮಾಡೋರು ಅವ್ರ ಜೊತೆಯಲ್ಲಿ ಅವರ ತಂಗಿ ಅಕ್ಕ ಅಣ್ಣ ಹೆಂಡತಿ ಮತ್ತು ಹೊಟ್ಟೆಲಿ ಇರೊ ಕೂಸು ಸಣ್ಣ ಕೂಸು ಎಲ್ಲಾ ಮುದ್ಕೂರು ಅವ್ರು ಇಷ್ಟೇ ಮಂದಿ ಇದ್ದಾರು ಅವ ಇವ್ರ ಇವ್ರ ಇವ್ರ ಜೊತೆಯಲ್ಲಿ ಬಟ್ ಅವ್ರು ಇರೋರಂತ ಅವ್ರು ದೇವುಗಳು ಅವು ಸಾವಿರ ಆರು ಮಂದಿ ಇದ್ರು ಅವ್ರು ಅವ್ರ ಇಷ್ಟು ಮಂದಿ ನಮ್ ಇಸ್ಲಾಂ ಧರ್ಮವನ್ನು ಸರ್ವನಾಶ ಮಾಡ್ಬೇಕಂತ ಬಂದಿದರು ಅವರು ಬಟ್ ತನ್ನ ಇದೇ ಮುಂದೆ ಗಟ್ಟಿ ಇಟ್ಟುಕೊಂಡು ಅವ್ರು ನಮ್ಮ ಹಜರತ್ ಅಲ್ಲಿ ಅವ್ರು ಅವ್ರು ಸರ್ವನಾಶ ಮಾಡ್ಬೇಕಂತ ತಾವು ತನ್ನ ಜ ಅಹ ಸಾವನೆೇ ಒಪ್ಪಿದ್ರು ಬಟ್ ಅವರ ಕಾರ್ಯವನ್ನು ಯಾವತ ಅವ್ರು ಹಿಂದಸರು ಿಲ್ಲ ಅದಕ್ಕೆ ಅದು ನಾವು ಆ ಟೈಮ್ ಅಲ್ಲಿ ಅವರು ಹಿಂಗ ಮಾಡಿದ್ರು ನಮ್ಗೆ ನಮ್ ಕಾಲ ಈಗ ಅವ್ರು ನಮ್ ಕಾಲಾಗಿ ಇಷ್ಟ ಇವೆಷ್ಟೆಲ್ಲಾ ಮಾಡಿದ್ದಾರೆ ನಮ್ ಧರ್ಮಕ್ಕೆ ಮುಂದೆ ಬೆಳಸೋಕ ಅಂತಂದ್ರೆ
ಹೌದಾ
ಹಾ ಅದೆಲ್ಲಾ ಅವ್ರು ಬೆಳೆಸ್ಬೇಕಂತ ಅವ್ರು ಬಿಡಲಿಲ್ಲ ಅವ ಅವ್ರಿಗೆ ಬಿಡ್ಲ ಬಿಡ್ಲಿಲ್ಲ ಅವ್ರು ತನ್ನ ಹಾ ಹಾ
ಆರ್ನೂರ ಎಂಬತ್ತರಲ್ಲಿ ಕರ್ಬಲಾದಲ್ಲಿ ಇಮಾಮ್ ಹುಸೇನ್ ಅವರು ಅನ್ಯಾಯದ ಆಡಳಿತ ಒಪ್ಪದೆ ಸತ್ಯದ ಪರವಾಗಿ ನಿಂತರ ಅಂತ ಹೌದಾ ಸತ್ಯದ ಪರವಾಗಿ ಹೋರಾಡಿದ್ರ
ಹಾ ಸತ್ಯದರ ಪರವಾಗಿ ಹೋರಾಡಿದವರು
ಇಮಾಮ್ ಹುಸೇನ್ ಅಂತ ಹೇಳಿ
ಹಾ ಇಮಾ ಹುಷೇನ್ ಅವರು ಅವ್ರು ಸತ್ಯಪರವಾಗಿ ಹೋರಾಡದ್ರವರು ಅವ್ರರು ಹಿಸ್ಟ್ರಿ ಕೇಳ್ಬೇಕಂದ್ರೆ ಬಹಳಷ್ಟ ಐತಿ ಗುರು ಅವ್ರದ ಒಂದ ಪುಸ್ತಕನೇ ಐತೆ ಅವ್ರದ ಓದಬೇಕಂದ್ರೆ ಅಂದ್ರೆ ಅವ್ರ ಬುಕ್ ಬುಕ್ ಪುಸ್ತಕವನ್ನು ನೀವು ಓದೋಕೆ ಕುತ್ರೆ ನಿಮ್ಮ ಕಣ್ಣಲ್ಲಿ ನೀರು ನೀರು ಬರುತ್ತ ಅವ್ರ ಜೀವನ ಅಷ್ಟು ಕಷ್ಟಕರವಾಗಿತ್ತು ಬಟ್ ಕಷ್ಟಕರ ಜೀವನದಲ್ಲಿ ಅವರು ಖುಷಿಯಾಗಿ ಯುದ್ಧ ಮಾಡ್ಕೊಂತ ತನ್ನ ಎಲ್ಲ ಕಾರ್ಯ ಕ್ರಮಗಳನ್ನು ಅವ್ರು ಚೆನ್ನಾಗಿ ಈಡ ಮಾಡಿಸಕೊಂಡು ಹರಕ್ತಿದ್ರು ಬಟ್ ನಮ್ಗೆ ಸ್ಲ್
ಇದು ಕರ್ಬಲ ಯುದ್ಧ ಇರಾಕ್ ನಲ್ಲಿ ನಡಿತಾ
ಹಾ ಅದು ಇರಾಕ್ ಅಲ್ಲಿ ನಡೆಯುತ್ತೆ ಕರಬಲ ಮೈದಾನ ಬಹಳ ದೊಡ್ಡ ಮೈದಾನದಲ್ಲಿ ಅವರು ಸಾವಿರಾರು ಮುಂದೆ ಇಮಾಮ್ ಹುಷನ್ ಅವರ ಮುಂದೆ ಸಾವಿರಾರು ಮಂದಿ ಇದ್ದ್ರು ಬಟ್ ಇ ಇವರು ಈ ಸ್ವಲ್ಪ ಅಷ್ಟೇ ಒಂದ್ ಎಪ್ಪತ್ತಾರು ನೂರ ಮಂದಿ ಇದರು ಇವರು ಅವರು ಸಾವಿರಾರು ಮಂದಿ ಇವರು ಅದರಲ್ಲಿ ಇವರ ಇವರ ಹತ್ರ ಮುದುಕಿಯರು ಮುದುಕರು ಗರ್ಭಿಣಿ ಹೆಣ ಹೆಣ್ಣು ಮಕ್ಕಳು
ಹೌದು
ಮ ಕಳು ಇಷ್ಟೇ ಮುಂದಿದ್ರು ಅಷ್ಟಿದ್ರುನು ಅವರು ಎದೆ ತಟ್ಟಿ ಅವ್ರ ಅವ್ರದ ಹೇಗಿತ್ತಂದ್ರೆ ಅವ್ರರು ಒಬ್ಬ್ರಿಗೆ ನೋಡಿ ಸಾವಿರಾರು ಮ ಸಾವಿರಾರು ಮಂದಿ ಪೂರಾ ತಣಗ ಇದು ಯಾಕಂದ್ರೆ ಅವ್ರ ಹೆಸರೇ ಆ ಹೆಸರಲ್ಲಿ ಆಗತ್ತಿತ್ತು ಅವಿಗೆ
ಸೌರಿಯಾ
ಕೇಳಿದ್ರೆ ಮುಂದಿನವರು ಹುಚ್ಚ ಹಯ್ಕೊಂಡ್ ಬಿಡ್ತಿದ್ರು ಅಷ್ಟು ಧೈರ್ಯವಂತರ ಅವ್ರು ಈಗ ನೋಡಿ ಸಾವಿರಾರು ಮಂದಿ ನನ್ಗೆ ಹೊಡೆಯೋಕ್ಕೆ ಬರುತ್ತಾರ ಅಂತಂದ್ರೆ ಭಯ ಆಗುತ್ತೆ ಬಟ್ ಅವ್ರು ತಮ್ಮ ಎದೆಯನ್ನು ಮುಂದೆ ಇಟ್ಟುಕೊಂಡು ಯುದ್ಧ ಮಾಡಿದ್ರು ಬಟ್ ಅವರು ಸೋಲಿಲ್ಲ ಅವರಿಗೆ ಅವರು ನಮ ಮಾಡ ಟೈಮ್ ಅಲ್ಲಿ ಏನ್ ಮಾಡಿದ್ರೆ ಅವಾಗ ಹಿಂದ ಬಂದೇ ಚೂರಿ ಹಾಕುದ್ರು ಅವರಿಗೆ
ಇದ್ರೂ ಅವ್ ಸಾಯ್ತಾ ಇರ್ಲ್ವ ಅನ್ಸುತ್ತೆ
ಹಾ ಇಲ್ಲಾಂದ್ರೆ ಸಾಹತ್ಯದ್ರಲ್ಲ ಅವ್ರು ಅವ್ರಿಗೆ ಹಿಂದೆ ಬಂದ
ಅವರು ನಮೋಜ್ ಮಾಡೋ ಟೈಮ್ ಅಲ್ಲಿ ಬಂದು ಹಿಂದಲ್ಲಿ ಬೆನ್ನ ಬೆನ್ನಿಗೆ ಚೂರಿ ಹಾಕದ್ರಾ
ಹಾ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಫಿರೋನ್ ಅವ್ರಿಗೆ ಇವನಿಿಗೆ ಮುಂದಿನಿಂದ ಸಾಯ್ಸೋಕೆ ಆಗೋುದಿಲ್ಲ ನಮ್ಗೆ ಯಾರಿಗೂ ಅವನು ಅವನಿಗೆ ಟೈಮ್ ಅಲ್ಲಿ ನೋಡ್ಕೊಂಡು ಇವನಿಗೆ ಸತ್ಕ್ಬೇಕಂತ ಅವ್ರ ಅಭಿಪ್ರಾಯದಲ್ಲಿ ಇತ್ತು ಅವ್ರು ಅದೇ ಟೈಮ ಅಲ್ಲಿ ಮಾಡ್ತಾ ಇದ್ರು ಅವ್ರು ಹಿಂದ್ ಬಂದಕ ಚೂರಿ ಹಾಕದ್ರು ಬೆನ್ನಿಗೆ
ಇವ್ ಇವ್ಗೆ ಎದರು ಬಂದ್ರೆ ಹೊಡಿಯಕ್ ಆಗಲ್ಲ ನಾವು ನಮಗ್ ಹೊಡಿತಾನೆ ಇವ್ಗೆ ಬೆನ್ನಿಂದಾನೆ ಸೂರ್ಯ ಹಾಕಣ ಅಂತೇಳಿ ಈ ತರ ಮಾಡಿದ್ರ ಮಂದಿ
ಹಾ ಯಾಕಂದ್ರೆ ಇವರು ಬಹಳಷ್ಟು ಟಾಂಗಿಯೂರು
ಪ್ರಕಾರ ಅವ್ರ ಹೆಸರು ಕೇಳಿದ್ರೆ ಅನ್ಸತಾ ಇದ್ರ ಹಂಗಿತ್ತ ಅವ್ರದ ಗತ್ತು
ಹಾ ಮತ್ತೆ ಅವ್ರ ಹೆಸರು ಕೇಳಿದ್ರೆ ಹಂಗಿತ್ತಂದ್ರೆ ಅವರು ಈಗ ಯುದ್ಧಕ್ಕೆನತ್ ಎಷ್ಟು ಕ್ರೇಜಿಂದ ಮತ್ತೆ ಎಷ್ಟು ಬಲಿಷ್ಠ ಇರಬಹದವರು
ನನ್ಗ ಅವ್ರ ಇಷ್ಟ್ಟ್ರಿ ಕೇಳ್ಬೇಕಂತ ಅನ್ಿಸಸ್ತಾ ಇದಾ ಯಾವ್ದಾದ್ರು ಬುಕ್ ಗಿಕ್ಿದೆಯಾ ಅವ್ರ ಬಗ್ಗೆ
ಬುಕ್ ಏನ ಬೇಕಾಗಿಲ್ಲ ನೀವು ಯೂಟ್ಯೂಬ್ ಅಲ್ಲಿ ಹೋಗಕೆ ಕರ್ಬಲ್ಲ ಅಂದಕರೆ ಕರ್ಬಲ ಸ್ಟೋರಿ ಅಂತ ಹೇಳಿ ಅದೆಲ್ಲಾ ಬರುತ್ತದೆ ಫುಲ್ ಈಗ ಒಂದಿಷ್ಟು ಈಗ ಎ ಐ ಜನರೇಟ್ ನಡದಲ್ಲ
ಹೌದು
ಈಗಲ್ಲಿ ಎಲ್ಲ ಎಲ್ಲ ಈಗ ಗಳಸು ಅವರು ಎಲ್ಲಾ ಮಾಡಿದಿದ್ದಾರೆ ಸ್ವಲ್ಪ ಆಯ ಎಲ್ಲಿ ನಿಮ್ಗೆ ಸೀನು ತಿಳಿದು ಬರುತ್ತದೆ ಹಾ ಸೀನು ತಿಳಿತಾರೆ ಹೆ್ಯಾಂಗಗೆ ಆಯ್ತು ಹೆಂಗಗೆಲ್ಲಾ ಅಂತ
ಈಗ ನಾ ಯೂಟ್ಯೂಬ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತಾ
ಹಾ ಕರಬಲ ಅಂತ ಸರ್ಚ್ ಮಾಡಿ ಬರುತ್ತದೆ
ಕರ್ಬಲ ಅಂತ ಹೇಳಿ
ಕರಬಾಲ ಸ್ಟೋರಿ ಅಂತರ ನೀವು ಸರ್ಚ್ ಮಾಡಿದ್ರೆ ಬಹಳಷ್ಟು ಮಂದಿ ಅದ್ರ ಬಗ್ಗೆ ಬಗೆ ವಿವರವಾಗಿ ಹೇಳುತ್ತಾರೆ ಏನ ನನಗೆ ಅದರ ಬಗ್ಗೆ ಹೆಚ್ಚುಿಗೆ ಮಾಹಿತಿ ಇಲ್ಲ ಬಟ್ ಅವರು ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಹೆಚ್ಚಿಗೆ ನಾಲೆಜ್ ಇರುತ್ತೆ ಮ ಅವರು ಹೆಚ್ಚಿಗೆ ಎಲ್ಲ ಇಂಪಾರ್ಟೆನ್ಸ್ ವಿತ್ ಪಾಯಿಂಟ್ಸ್ ಜೊತೆ ಹೇಳ್ತಾರೆ ಅವರು ಹೇಗಿತ್ತು ಹೇಗಿಲ್ಲ ಅಂತ ಹ
ಅವರು ಪೂರಾ ಅದ್ರ ಬಲ್ಲಿರುವಂತ ಕಥೆಗಳನ್ನ ಆ ಯುದ್ಧಗಳನ್ನ ಎಲ್ಲೋ ಅರತು ಕುಡಿದ್ ಬರ್ ತಾರೆನ ಹರ
ಹಾ ಯಾಕಂದ್ರೆ ಅವರು ಓದಿರ್ತಾರೆ ಅದ್ರ ಬಗ್ಗೆ ಹೆಚ್ಚಿಗೆ
ಹೌದಾ ಸ್ವಲ್ಪ ಮನೆಯಿಂದ ಫೋನ್ ಬರ್ತಾ ಇತ್ತು ನೀನು ಆಮೇಲ್ ಫೋನ್ ಹಚಿತ್ಯಾ ಯ ನನ್ಗ
ಹಾ ಹಾ ಆಯ್ತು ಆಯ್ತು